ಹ ಊಟ ಇಳ್ಳೋಡ್ರಿ ನಿಮ್ದರಿ
ನಮ್ದ ನ ಇಲ್ಲ ನೋಡ್ರಿ ಮಾಡ್ಬಕ್ಎಲ್ಲದಿರರಿ ಮಲವ್ರಿ
ಇಲ್ಲಿ ಎಲ್ರರಿ ನಾವು ಶಾಪುರ್ ತಲ್ಲೂಕ್ ಭೀಮರಾಯ ಗುಡಿ ಅಂತ ಒಂದೊಳ್ಳ ಹಳ್ಳಿಯಲ್ಲಿ ವಾಸ ಮಾಡ್ತಿದಿದ್ದಾರೆ
ಹೌದನ್ರಿ ಹೌದ ನ ಇ ನೀವು ಸ್ಕೂಲ್ ಎಲ್ಲಿ ಕಲ್ತಿದ್ರಿ ನೀವು
ನಾವು ನಮ್ಮ ಶಾಲೆಗಳನ್ನ ಮರಾರ್ಜಿ ವಸತಿ ಶಾಲೆ ಬೇವುರ್ ಮುಗಿಸಿದೇವ್ರಿ ಹ್ನ್ ಬೇವುರ್ ಮುಗಿ ಸಿದ ಹನ್ ತಾಲ್ಲೂಕು ಯಲ್ಬುರ್ಗ ತಾಾಲೂಕು
ಬೇ ಹೌದಲ್ರರಿ ನಮ್ದು ಇರ ಕೊಪ್ಪಳ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಾಲೂಕು ತಾವಳಾಗಿ ಈಗ ನಮ್ಮ ಪಟ್ಟಣ ಪಂಚಾಯತ್ ನಮದು ಸುಮಾರು ಒಂದು ಹದನಾಕರಿಂದ ಹದಿನೈದು ಸಾವಿರ ಓಟಗಳ ಇದಾವ ನಮ್ಮ ಊರಲ್ಲಿ ಸರ
ಹ್ಮ್ರಿ
ನಾವು ಹದ್ನಾಾಕರಿಂದ ಹದ್ನೈದು ಸಾವಿರದ ಅಲ್ರರಿ ನಾವ್ ಏನ್ ಮಾಡಕಂದ್ರ ಈಗ ನಮ್ಮ ಊರು ತಾಾಲೂಕ ಆಗತ್ ರಿ ತಾಲೂಕ ಹ ತಾಾಲೂಕ ಆಗತ್ರಿ ನಾವು ನಮ್ಮ ಜನ್ರು ಯಾವ್ದನ್ನ ತಡೆಗಟ್ಟಿದ ಯದಕಂದ್ರ ಈಗ ತಾಲೂಕ ಆದ್ರ ಎಲ್ಲಾ ಟ್ಯಾಕ್ಸ್ ಗಳು ಈಗ ಎಲ್ಲ ತೆರಿಗೆ ಅವು ಇವು ಎಲ್ಲಾ ಜಾಸ್ತಿ ಹಾಕವ್ರಿ ಏ ಕರವ್ರಿ ಈಗ ನೋಡ್ರಿ ಎಲ್ಲ ತೆಲಿ ಓಡಸ್ತಾರೆ ನಮ್ಮ್ ಹೊರಾಗ ಈ ನೋಡ್ರಿ ತೆರಿಗೆಗಳು ಜಾಸ್ತಿ ಆಗ್ತಾವ ಅವು ಇಲ್ಲ ಅಂತೇಳಿ ಅವರು ಯದಕ್ಕೆ ಹೇ ಅವಲ್ಲ ಜಾಸ್ತಿ ಹಾಕೋಂತವ ಶುಲ್ಕಗಳು ನಮ್ಮೂರಲ್ಲಿ ಏನ್ ಮಾಡಿದ್ರರು ಬೇಡ ನಮ್ಗೆ ತಾಾಲೂಕುಗಳು ಏಅದಾವ್ರೀ ಒಂದ ಒಂದ್ ನಾಕ ಐದ ಅದಾವ್ರೀ ಅವಕ್ಕಿ ಏನ ಬಾರಿಗ ಅನ ಹ ನಮ್ಮೂರು ಬಾರಿಗೆ ಫೇಮ ಬಾರಿಗೆ ಬಾಳ ಹುನ್ರೀ ಮೇಲೆ ಆಗ ಹೇ ಕರೆವ್ರಿ ಅದ್ಕ ನಾವ ಏನ್ ಹೇತವ್ರೀ ಜನ್ರಿ ಇಲ್ಲಿ ಬಾಳ ಅರಿವು ಮೂಡ ವ್ರಿ ಬಾಳ ಏನಪ್ಪಾ ಅಂದ್ರ ಈಗ ಅವು ಎಲ್ಲ ಕುಡಿ ಕುಡಿ ಮಾಡ್ರಿ ಈ ಮಾಡೋರಿ ಆದ್ರ ಒಣ ದ್ರಾಕ್ಷಿಗಳ ಪಟ್ಟ ದ್ರಾಕ್ಷಿಗಳಿಂದ ಮಾಡ್ತಾರ್ರೀ ಇದು ಸರಾಯಿ ಈಗನ್ ಅಂತವು ಕುಡದ ಮತ್ತೆ ಅವ ಎಲ್ಲಾ ಜಡ್ಡುಗಳು ಬರ್ತ ಈಗ ಹ್ಮ್ ರೀ ಹೂನ್ರಿ ಈಗ ಎಣ್ಣೆ ಸುರ್ಗಾಡ್ ಎಣ್ಣೆ ಬರಕ್ ಕುಂತದ್ರಿ ಈಗಗ ಅವಾಗ ಎಲ್ಲ ಪ್ರೆಶ್ ಬರ್ತದ್ರಿ ನಮ್ ಅದ ಜನಾರಕ್ ಮುತ್ತೈ ಕಾಲದಲ್ಲಿ ಅದಕ್ಕೆ ಗಟ್ಟಿ ಮುತ್ತ್ದರಿ ಜನರು ನ್ರಿ ಅಲ್ಲವು ಬ್ರೇ ವಾಸ್ ನೀ ಅವ ಇವು ಸುಡ್ಗಾಡ ಎಣ್ಣೆ ಬರ್ತದೆ ಅದಕ್ ಹಂಗಾಗಿ ಹಂಗಾಗಿ ಇನ್ವಡ್ರ ಕುಡುಕರು ಬರ ಜಲ್ಲಿ ಲಿವರ್ ಫೇಲ್ಯೂರ್ ಕಿಡ್ನಿ ಫೇಲ್ ಜಲ್ದಿ ಸಾಯ್ತಿದ್ದಾರೆ ಅದಕ್ ನಾವ್
ಫರ್ಸ್ಟ್ ಫಲವತ್ತತೆ ಮಾಡಕಂತಂದ್ರ ಒಳ್ಳೆ ನೀರ್ ಹಿಡ್ದ ಇಟ್ಕೊಳ್ಬೇಕಂತಂದ್ರೆ ಎಡ್ರ್
ಏ ಕರೆವ್ರಿ ಆಡ್ರ ಸಟ್ಟ ಹೊಓಡಸಿದ್ರ ಆದ್ರ ಎಲ್ಲಮ್ಮ ಹ ಎಲ್ಲಾ ಆರಾಮ ಈಗ ಈಗ ನೋಡ್ರಿ ಅಯ್ಯ ಕರೆವ್ರಿ ಈಗ ನೋಡ್ರಿ ನಮ್ಮೂ ಆದ್ರ ಏರಿ ಹೊಲ ಹಾಕ್ಕವರಿ ಇ ನಿಮ್ಗೆ ನಿಮ್ಮೆಲ್ಲ ಮಸಾರಿ ಹೊಲ ಹ್ಮ ಕಪ್ಪುಕಪ್ಪು ಭೂಮಿ ಎಲ್ಲ ಆರಾಮ್ ಹಿಡಿದಿಟ್ಟು ಕೆಪಾಸಿಟಿ ಇರ್ತರಿ ನಮದ್ರಾಗ ಒಂದ್ ಈ ನೋಡ್ರಿ ನಮ್ಗ್ ಸುಮಾರ ಹೂನ್ರಿ ಕರ ಈಗ ಇಪ್ಪತ್ ದಿನ ಮಳೆ ಆಗಬೇಕಂದ್ರೆ ತಡಗ ತಡ್ಕೊಂತವ್ರಿ ಬೆಳಿಗ್ ಆದರೆ ನಿಮಗ್ ಹಂಗಲ್ಲ ಅಲ್ರರಿ
ಇಲ್ರರಿ ನಾಕ್ ದಿನ ಕಾಲ ಒಣಿಗ ಹಡ್ತವ್ರೀ ನಮ್ಗೆಲ್ಲಾ ಅದಕ್ಕ ನಾವು ಯಾರ ಎರಡು ಸಟ್ಟ ಅಂತ ಹೊಡಿಸಿ ಅದ ನೀರು ಹಿಡದ ಇಟ್ಟಕೊಳ್ಳುವ ಸಮಯ ಸಾಮರ್ಥ್ಯ ಸ್ವಲ್ ಜಾಸ್ತಿ
ಏ ಕರೆವ್ರಿ ಅದಕ್ಕ ನಾವ ಏನ್ ಹೇಳ್ ತಿವಂದ್ರ ಜನರಿಗೆ ನಿಗ ಅವಗ ನೋಡ್ರಿ ಸುಮಾರು ಈವಾಗ ದನ ಕರುಗಳು ಏ ಈಗ ನೋಡ್ರಿ ಈಗ ನಿಮ್ಮ ಹೊಲದಲ್ಲಿ ಏನ್ ಬೆಳಿರನ್ರಿ ಡ್ರಾಗನ್ ಫ್ರೂಟ ಸದಿಕಾಯಿ ಹಿರಿಕೈ ಇಂತಥವಕ್ರ ನೀವುಾ ಈಗ ನೋಡ್ರಿ ಈಗ ಸಜ್ಜಿ ನೆಗಣಿ ತಗರಿ ಬರೇ ಏನ್ ಅದಕ್ ಆಗಲ್ರರಿ ನಮ್ಗ ಈಗ ಅದ್ರ ಬುಕ್ ಕೂಡ ಒಂದ ಲೈಫ್ ಸ್ಟಾಕ್ ಅಂತ ಇಟ್ಕೋಬೇಕ ರೀ ನೀವಲ್ಲಾ ಸಾಕು ಪ್ರಾಣಿಗಳನ್ನು ಆ ಕೆ ಆಕಗಳನ್ನು ಎಮ್ಮೆಗಳನ್ನು ಧನ ಕರಗಳನ್ನು ಕುರಿಗಳನ್ನು ಕೋಳಿಗಳನ್ನು ಇಂಥವೆಲ್ಲ ಮಾಡ್ಬೇಕ ಸಾಕಾಣಿಕೆ ನೀವು ಹಂಗಾಗಿ ನಿಮ್ಮ ಆರ ಆರ್ಥಿಕ ಪರಿಸ್ಥಿತಿ ಎಲ್ಲ ಆರ್ಥಿಕವಾಗಿ ನೀವು ಎಲ್ಲ ಮುಂದ ಬರ್ತೀ ಬರ್ತೀರಿ ಸಮಾಜದಲ್ಲಿ ಒಂದು ಒಂದು ಹೆಸರು ಕುಂದರುತ್ತರಿ ಏ ತಿಳ್ಕೊಂಡಿವವ್ರೀ ನಾವು ಈಗ ನ್ಯಾಸ್ಟ್ ನಾನ ಈಗ ಒಂದ್ ಮೊದಲು ನಾವು ಏನ್
ಏನಾರ ಬಿಸ್ನೆಸ್ ಹಾಕ್ಬೇಕಂತ ಮಾಡ್ರಿ ಏನ್ರಿ ನೀವು ನಿಮ್ ತಲೆಯಲ್ಲಿ ಏನಾರ ಐತೆನ್ರಿ
ಫಸ್ಟ್ಗೆ ಓದ್ತರಿ ಓದಿ ಏನು ನಮ್ ಕೈಲಿ ಏನು ಆಗ್ಲಿಕ್ಕಂದ್ರೆ ಅದು ಏನ್ ನೋಡ್ರಿ ನೌಕರಿಲ್ಲಿ ನೂರಕ ಇಬ್ಬ್ರ ಜನ್ರಿ ನೌಕರಿ ಕೂಡ ಕಷ್ಟ ಇ ಗೌರ್ಮೆಂಟ್ ಆಗುತ್ತೆ ಅದಕ್ಕೆ ನಾವೇ ಫಸ್ಟ್ ಪ್ರಯತ್ನ ಓದದ್ರೆ ಆಮೇಲೆ ಏನಗುತ್ತೆ ಲಾಸ್ಟ್ಗೆ ನಮ್ಗೆಲ್ಲ ಎಲ್ಲ ವ್ಯವಹಾರ ಎಲ್ಲ ಕೇಳ್ತ ಇಲ್ರಿ ನಾವು ಏನ್ ಎಲ್ಲಾ ಎಕ್ಸಾಮ್ ಬರಿಯದ್ರೀ ಅದ್ರ ಯಾವ್ ಸಿಗತ್ ಅದಕ್ ಹೋಗಾರ ನಾವು ಗುರಿ ಗುರಿ ಬಾಳ ಅದವ್ರಿ ಅಂದ್ರೆ ಪ್ರಯತ್ನ ಒಂದ್ರಿ ನಮ್ದು
ಹ್ಮ ಹನ್ರಿ ಕರವ್ರಿ ಎಲ್ಲಾ ಗುರಿ ಅಂತ ಪ್ರಯತ್ನ ಬ ಬಾಳ ಇರ್ಬೇಕು ರೀ ಕರೆವಂದ್ರ
ಈಗ ನೋಡ್ರಿ ಎಲ್ಲದ ಹೆಂಗಂದ್ರ ಗುರಿ ಒಂದ್ರಿ ಪ್ರಯತ್ನಗಳು ಬಾಳ ನಮ್ಮೂವು ಹಂಗಲ್ರಿ ಗುರಿ ಗುರಿಗಳೊ ಬಾಳ ಪ್ರಯತ್ನ ಒಂದೇ ರೀ ನಮ್ದ್ ನಿಷ್ಟೆಯಿಂದ ಪ್ರಯತ್ನ ಮಾಡ್ ಗುರಿಗಳು ಬಾಳರೀ ಯಾವ್ದ್ ಸಿಗುತ್ತ ಅದು ಹೋಗದ್ರಿ ನಮ್ಗೆ ನಮದೇ ಒಂತರ ಇದರಿ
ಮುಂದೆ ಏನಾಯ್ತಲ್ರಿ ಅದ ಹಿಂದೆ ಗುರು ಇರಬೇಕು
ಹಂಗ ಹುನ್ರಿ ಹಿಂದೆ ಗುರು ಇತ್ಬೇಕು ಮುಂದೆ ಗುರಿ ಇರ್ಬೇಕು ಅಂದ್ರೆ ನಮ್ ತ ಗುರಿಗಳು ಬಾಳ ಅದ ರೀ ಹಿಂದ ಗುರುನು ಇದರ ನಿಮ್ಮಿಂದ ಸುಳ್ ಯಾಕ್ ಹೇಳ್ಬೇಕು ಅ್ರ ಗುರುಗಳ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅವರು ಇವರು ಗುರುಗಳು ಮನೆ ಗುರುಗಳು ಎಲ್ಲ ದೇವರು ಎಲ್ಲಾರ ಆಶೀರ್ವಾದ ಇರ ಇಲ್ಲರಿ ನಾವು ಈಗ ನೋಡ್ರಿ ಈಗ ಒಬ್ರು ಮುದ ಈಗ ಒಬ್ರು ಅಜ್ಜರ್ ಇರ್ತಾರಂದ್ರ ಅವರು ಅಷ್ಟು ಶಕ್ತಿ ತೀರ್ತ್ರಿ ಅವ್ರ ತಕ
ಹುನ್ ರೀ ಈಗ ಹೊಳ್ಳಿ ಇವು ನದಿಗಳ ಕ ಟ್ರನ ರ
ಅದೇ ರೀ ಈ ಮಲ್ಲೋರೆ ಒಂದು ವಿಷಯ ಹೇಳತನ್ ರೀ ಇದ್ರೀ ಬಾಳ ಇಂಪಾರ್ಟೆಂಟ್ ರೀ ಈಗ ನೀವು ಮಲ್ಲೋವರ್ ಅದಿರಲ್ರ ನಿಮ್ ತಲ್ಲಿ ಒಂದು ಶಕ್ತಿ ಇದೆ ರೀ ಆದ್ರ ಶಕ್ತಿ ಇರೋದು ನೀವು ಜನರಿಗೆ ತೋರ್ ಈಗ ತೋರ್ಸಕ್ ಆಗವಲ್ದ ರೀ ನಮ್ಮಲ್ಲಿ ಒಂದು ಶಕ್ತಿ ಇದೆ ನಮಗೊ ತೋರ್ಸೋದ ಆಗೋಲ್ದ ಆಗಂತ ಎಲ್ಲರಲ್ಲಿ ಒಂದೊಂದು ಶಕ್ತಿ ಅದಾವ್ರಿ ಅ ಇರ್ತ್ರಿ ಇರ್ತ್ರಿ ಶಕ್ತಿ ಇರ್ಲಾರದ ಜಗತ್ ಆರ್ತ ಇಲ್ರರಿ ನಾವ್ ಅನ್ಕೋದ ಸುಲಬಲ್ರರಿ ಎಲ್ಲರ ತಕ್ಕೊ ಒಂದೊಂದ ಶಕ್ತಿ ಐತಿರಿ ಹಂಗಾಗಿ ಜನ್ರು ಬಾಳ ಇದು ಈ
ಅವ್ರ ಅವ್ರ್ದ
ಹ್ಮ್ ಹ ಈಗ ನೋಡ್ರಿ ನಮ್ಮದ ಈಗ ನದಿಗಳ ಏನ ಅಂದ್ರಿ ನದಿ ನದಿಗಳು ನಮ್ಮ ಸುಮಾರು ನದಿಗಳು ಇರ್ತವ್ರೀ ನಮ ಕರ್ನಾಟಕದಲ್ಲಿ ಹೌದ ಈಗ ನೋಡ್ರಿ ಘಟಪ್ರಭ ಮಲ ಪ್ರಭಾ ಯಮುನಾ ಗಂಗಾ ಅವು ಇ ಎಲ್ಲ ನಮ್ಮ ದೇಶದಲ್ಲಿ ಅವು ಇವು ನೈಲ್
ಇದು ತುಂಗಾಭದ್ರ ಜಲಾಶಯ ಐತಲ್ರಿ ಎಷ್ಟು ಕಿವಸ
ಅವು ಮೂವತ್ತೆರಡರಿಂದ ಮೂವತ್ ಮೂರು ಟಿ ಎಂ ಸಿ ಕ್ಯೂಸೆಕ್ ನೀರ್ ಇದು ಇ ಇಡುಕಾಣ ಸಾಮರ್ಥ್ಯ ನೋಡ್ರಿ ಅದು ಸುಮಾರ ಮೂರು ರಾಜ್ಯಗಳ ಇ ಹತ್ರ ಆಂಧ್ರ ಪ್ರ್ರದೇಶ್ ತೆಲಂಗಾಣ ಕರ್ನಾಟಕ
ಹೌದನ್ರಿ ಮೂರ ರಾಜ್ಯಕ್ಕ ಸೊ
ನೀವ ನೋಡ್ರಿ ಹನ್್ರೀ ಮೊೆ ರೀ ಲೋಕಾರ್ಪಣೆ ಅತ್ ಮೂವತ್ ಮೂರ್ ಹೊಸ ಗೇಟ್ಗಳನ್ನು ಮಾಡಿ ಮನ್ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ರರೆ ಅದರಲ್ಲಿ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ತೆಲಂಗಾಣದ ಮುಖ್ಯಮಂತ್ರಿ ಮಿದ್ರೆ ಮತ್ತೆ ಕೆ ಪಕಿ ಕ ಪಣಜಿ ಬರ್ತದ್ರೆ ಸ್ವಲ್ಪ ಅವ್ರದೇನ ಕೆಲ್ಸ್ದು ಬಂದಿಿಲ್ಲ ಸರ್
ಈ ಮೂರ್ ರಾಜ್ಯಕ್ಕ ನೀರ್ ಕೊಡುತ್ತನ್ರಿ ಇದ
ನಾನ ಆಂಧ್ರ ಪ್ರದೇಶದ ಯಾವವುದೇ ಒಂದು ಹಳ್ಳಿಯಲ್ಲಿ ಹುಟ್ಟ ಉಗಮಸ್ಥಾನ ಈಗ ಕಾವೇರಿಯ ಉಗಮಸ್ಥಾನ ತಲಕಾವೇರಿ ಯಾರ ಆದ್ರೆ ಅದೇ ರೀತಿ ತುಂಗಭದ್ರದ ಒಂದು ಉಗಮ ಸ್ಥಾನ ಐತ್
ಹೌದನ್ರಿ ನಂಗ್ ಅಷ್ಟ್ ಮಾಹಿತಿ ಗೊತ್ತಿದ್ದಲ್ ಬಿಡ್ರಿ ಈ ನಾನ್ ಎಲ್ಲ ಇಲ್ಲ ಅಂದ್ರೆ ಕಷ್ಟ ಹೋಗುತ್ತಂತ ಮಾಡ
ಏ ಅಲ್ರರಿ ಎಲ್ಲ ತಕ್ರೀ ಉಗ ಉಗಮ ಸ್ಥಾನಗಳು ಇರ್ತವ್ರೀ ಈಗ ನಾವು ಕಾವೇರಿ ನದಿಯನ್ನು ತಮಿಳ್ನಾಡ ಲ್ಲಿ ಕೊಡ್ಬೇಕ್ರೀ ಯದಕಂದ್ರ ಈಗ ನೋಡ್ರಿ ಕಾವೇರಿ ನದಿ ಹೊರ ತಮಿಳಳ್ನಾಡು ಕರ್ನಾಟಕ ಜಗಳ ಈಗಲ್ರ ದ ನ ಏ ಸಣ್ಣ ದೇವಾಲದ್ದನು ಸ್ಟಾರ್ಟ್ ಆಗೈತ್ರಿ ಅದೇ್ರೀ ಈಗ ನೋಡ್ರಿ ಅದೇ ಈಗ ಕಾಂಗ್ರೆಸ್ ರೀ ಸಿ ಜೋಶಪ್ ವಿಜಯ್ ಕುಮಾರ್ ಅವರು ಕಾಂಗ್ರೆಸ್ ಎಂಡಿಯಾ ಅವ್ರ ಮೈತ್ರಿಕೋಟ ಕಾಂಗ್ರೆಸ್ ಈಗ ಡಿ ಕೆ ಶಿವಕುಮಾರ ಹಂಗಾಗಿ ಈಗ ಬಿಡ್ತವಂತ ಹೇಳಿ ಅವ್ರ ಅವ್ರ ಮಾತುಕತೆ
ಹೌದ್ರಿ ಹೌದ್ರಿ ಒಳ್ಳೇದ್ರಿ ನಾಲ್ಕ ಇನ ಎಂಟ ಹತ್ತ ಹಳ್ಳಿಗೆ ಒಳ್ಳ
ಏ ಒಳ್ಳೇದ್ರಿ ಈಗ ಏ ಒ ಏ ಒಪ್ಪ ಒಳ್ಳೆ ಒಳ್ಳೆ ್ರಿ ಅದು ಈಗ ಏ ಏ ನೀ ಚಲೋ ನಡೀತ್ರಿ ಅದೇ ಈಗ ಚೆನ್ನಾಗ ಆಗತ್ರಿ ಈಗ ಅವ್ರ ಈಗ ದ್ವೇಷ ಬ್ಯಾಡ್ರಿ ಯಾರ
ಹೂನ್ರೀ ಈಗ ನೀವ ಉಡ್ಲಿಿಕಂದ್ರ ನಾವ್ ಹುಡುಗಲ್ಲ ನಾವವು ಹಳ್ಕ್ ಅಂದ್ರ ನೀವು್ ಹುಡುಗಲ್ಲ ಅಂತ
ಅಂತ ಎಲ್ಲಾ ಮಾತಾಡ್ಬಡ್ದ್ರಿ ದೇವೇಶ್ದಾಗ ಹೌದಾರ ಈಗೆಲ್ಲ ಚಲೋ ಇದು ಇದ ಉದ್ದೇಶದಿಂದ ಮಾಡ್ಬೆಕ್ರಿ ಎಲ್ಲರಿಗ ಈ ಒಬ್ಬ ರೈತ ದು ಬೆಳದ ಒಂದು ಹೊ ಒಟ್ಟೆ ಇದೆ ನಮ್ ಮುಜಕ್ಕಗ್ರ ನಾವು ಉಣದ ಒಂದು ಹೊಟ ಅಣ್ಣಕ್ಕಾಯಿ ಹೌದ್ರ
ಹನ್ರಿ ಇಲ್ರರಿ ಅದು ಓ ಒಬ್ರ ನಿಮ್ಮೇಲ್ ನಿಂತರ ಒಬ್ಬರ ಅದ ಶಾಸಕರಲ್ಲಿ ನಿಂತರ ಸರ್ಕಾರ ನಿಡ್ತಿದ್ರೆ ಒಬ್ರು ಸಚಿವಲ್ಲಿಂತರ ನಡತಿದ್ರಿ ಸರ್ಕಾರ
ಯದ ಇತಾರೆ ಅವರು
ಒಳ್ಳೆ ಶಾಸಕರು ಒಳ್ಳೆ ಸಚಿವರು ಒಳ್ಳೆ ಪ್ರಧಾನ ಮಂತ್ರಿ ಇಂತ ಎಲ್ಲ ಇತ್ತಂದ್ರೆ ಒಳ್ಳೆ ಸರ್ಕಾರ ನಡೆಸೋ ಸಾಧ್ಯತೆ
ನೀವ ನೋಡ್ರಿ ಮೋದಿ ಅವರಿಗೆ ಮಕ್ಕಳಲ್ಲ ಹೇಳ್ತಿಲ್ಲ ಆಸ್ತಿಲ್ಲ ಏನಿಲ್ಲ ಅವ್ರು ನಮ್ಮ ದೇಶಕ್ಕೆ
ಹ್ನ್ರಿ ಅಲ್ರರಿ ಅದ ಯುದ್ಧ ಆಗಿತ್ತಲ್ರಿ ಎಷ್ಟ ಟೈಮ್ ಒಳಗಡೆ ನೀವು ನಮ್ನ ನಮ್ ದೇಶನ್ಾವನ್ ಕಳ್ಸ್ಲಿಿಕ ಅಂದ್ರ ಅದ್ರ ಬಗ್ಗೆ ಏನಾದಾರ ಮಾಹಿತಿ ಗೊತ್ತೈತಿ ಅನ್್ರೀ ನಿಮ್ಗೆ
ಅದ್ರ ಬಗ್ಗೆ ಅಲ್ರರಿ ಅದು ಸಾಕಷ್ಟು ಯಾರ್ರೀ
ಅ್ರ ಎಷ್ಟ್ರೊಳಗೆ ಕಳಸ್ಲಿಕ ಅಂದ್ರೆ ನಿಮ್ದ
ಹ್ಮ ಏಕ್ಕ ಇವರ ಅವರುಕ್ಕ ಕ್ರೇನ್ ದಾರೀ ಅವ್ರ ಬಲ್ ಬಾಂಗ್ಲಾದೇಶ ದಾರ್ರೀ ಅವ್ರ ಸಾರಿ ಬಾಂಗ್ಲಾದೇಶ ದಲ್ಲಿ ಇಲ್ರಿ ಬಾಂಗ್ಲಾದೇಶದಲ್ಲಿ ಅವರು ಹಿಂಗ ಈಗ ನೋಡ ೀ ಎಲ್ಲ ಪಾಕಿಸ್ತಾನ ನಮ್ ಎಲ್ಲಷ್ಟ ಜಗಳಾದ್ರೆ ನಮ್ಗ ರಷ್ಯಾ ಇಂದ ಮುಂದ್ ಮುಂತಾದ ದೇಶಗಳು ಬಾಳ ಹೆಲ್ಪ್ ಮಾಡ್ಯವ್ರಿ ಅವು ಎಲ್ಲ ಅವು ಹೆಲ್ಪ್ ಮಾಡಕ್ಕ ನಾವ ಈಗ ಹೌದ ಆಡ್ರಿ ಹೌದ ನಾವು ಮಾರ್ತ್ ಬಿಟ್ಟೇವ್ರಿ ಈಗ ಮತ್ತ
ಇಲಕ್ಂತ ಅಂದ್ರ ನಿಮ ಉಷ್ಟರು ಅಷ್ಟು ದೇಶನ ಹಾಳಾಗುತ್ತ ಅಂತ ಹೇಳಿದ್ರಿ ಅಂತ ಒಳ್ಳೆ ಪ್ರಧಾನ ಮಂತ್ರಿ ನೀ ಇನ್ನೊಮ್ಮೆ ಆಯಸ ಬರಕ್ರಿ ನಾವು
ನೋಡ್ರಿ ದ್ರೌಪದಿ ಮುರ್ಮ ಅವಿಗೆ ಮಕ್ಳ ಇಲ್ಲಾ ಗಂಡ ಇಲ್ಲ ಯ ಯಾರಲ್ಲ ಅವ್ರು ನಮ್ಮ ದೇಶಕ್ಕಾಗಿ ಹೋರಾಟಕ್ಕೆ ಕುಂತಾರೀ ಅವರು ದ್ರೌಪದಿ ಮುರ್ಮು ಅವ್ರು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಕೇಳಿದಂದ್ರೆ ಇದಗ ರೋಹಿತ್ ಶರ್ಮಾ ಕ್ರಿಕೆಟರ್ ಗೊತ್ತ ತ್ತಲ್ರಿ ನಿಮ್ಗ ಹ ಅವ ಅವ್ರಿಗೆ ಪದ್ಮಶ್ರೀ ಅವರು ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿದಿದ್ದಾರೆ ಅವರು ಅದೇ ರೀತಿ ಮುಂತಾದ ಕಾಲ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅಂತ ಅವ್ರು ನಿಮ್ ಮಂದೇ ರೀ ಗಳಿಗಾರ್ ಮಂದೇ ರೀ ಅವರು ಹ್ಮ್ ಅವನ್ ನಿಮ್ ಮಂಡ್ಯ ರೀ ಅವ್ರ ಗಣಿಗಾರ್ ಮಂಡ್ಯಾರಿ ಅವರು ಹಿಂದೂ ಲಿಂಗಾಯತ ಪ ಸಮಾಜಲ್ಲ ಬರ್ತಾರೀ ಅದೇ ರೀತಿಯಾಗಿ ಅವರು ನೋಡ್ರಿ ಅವ್ರು ನಮ್ಮ ಸಮಾಜಕ್ಕೆ ಮುಂತ ಎಷ್ಟು ಯಾವರ ಫಂಕ್ಷನ್ ಹೇಳಿದ್ರೆ ಒಂದ್ ಹಂಗ ಅಟೆಂಡ್ ಆಗ್ತಾರಿ ಅವ್ರು
ಎಲ್ಲಾ ಮೋದಿ ಅಮಿತ್ ಶಾ ಎಲ್ಲರ ಒಳ್ಳೆ ಅಟೆಂಡ್ ಅದು ಒಂದ್ರೀ ಒಳ್ಳಿ ಎಲ್ಲರ ಒಂದು ಮೋದಿ ತಲೆಕ್ಕೆ ಎಲ್ಲ
ಮಾಡ ಮಾಡ್ತಾರೆ ಅವ ನಮ್ಮ ಅವರು ನಮ್ಮ್ ನಮ್ಮ್ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಅವರು ನಮ್ಮ ದೇಶದವನ್ನು ಅವ್ರ ಕೈಯಲ್ಲ ಇದಂಗ್ರೀ ಅವ್ರು ಒಂದ್ ಅಂಗಾಯಲ್ಲಿ ಹಿಡಿದ ಇರ್ತಾರಲ್ರಿ ಆ ಆ ನೋಡ್ರಿ ಅವ ಮೋದಿ ಅವ್ರ ಇದ್ದಕ್ಕ ನಮ್ಗೆ ಈಗ ಆರಾಮ ಮಕ್ಕಂದಿವರು ಎಲ್ಕಂದ್ರ ಅವೇ ಯುದ್ಧ ಕದನ ಜಗಳ ಅವೇ ಇವ ದ್ವೇಷ ಹಸುವ
ಹನ್ರರಿ ಬಾಳ ಮುಂತಾದ ಪರಿಸ್ಥಿತಿಯಲ್ಲಿ ನಮ್ಮ್ ಯೋಧರು ಕಾಯಾಕ್ ಕುಂತಾರ ಅಂತ ಅಂದ್ರೆ ನಾವ್ ಇಲ್ಲಿ ಆರಾಮ್ದೇವ್ರಿ
ಖರವರಿ ಉಕ್ರೇನ್ ಇಸ್ರೇಲ್ ಅಲ್ಲಿ ಊಟ ಇರಲಾರ ಶ್ರೀಲಂಕಾದ ಭ ಬಹಳ ಜನ ಪರ್ದ ಪರ್ದಾಡಕ್ ಕುಂತಾರ ಈಗ ನೋಡ್ರಿ ರೇೇಶನ್ಕ್ಕಿ ಕೊಡ್ತಾರ ಇಲ್ರರಿ ನಿಮ್ಗತ್
ಹಊನ್ ರೀ ಊನ್ ರೀ
ಕೊಡ್ತಾರೆ ಕೇಳಿಬೇಕೇಕಾರೆ ಹತ್ ಕೆಜಿ ಅಕ್ಕ ಅಲ್ಲಿ ರೀ ಅದೇ ನಮ್ ದೇಶದಲ್ಲಿ ಹತ್ ಕೆಜಿಕ ಗೋಧಿ ಅಕ್ಕಿ ಜೋಳ ಎಲ್ಲಾ ಕೊಡ್ತಾರ ಹೌದ್ರೀ
ಹೌದ್ರಿ ಹೌದ್ರಿ ಎಲ್ಲಾ ಕೊಡ್ತಾರ
ಕೊಡ್ತಾರನ್ರಿ ಎಷ್ಟ ಕೆಜಿ ಕೊಡ್
ನಮ್ಗೆ ಒಂದ್ ನಾಕೈಐದ್ ಕೆಜಿ ಕೊೂಡ ತರೇನ್ರೀ ಅಷ್ಟ್ ಮಾಹಿತಿ ಗೊತ್ತಿಲ್ರಿ ನಾವು ಈ ತಗೊಂಡ್ ಬಂದಿಲ್ರರಿ ಈಗ
ಹೌದಂದ್ರ ಹೌದಂದ್ರೆ ನೀವು ಈ ಊರಲ್ಲಿ ಇರಲ್ಲನ್ರಿ ಮಲ್ಲ ಅವ್ರೆ
ಆಯ್ತು ತಗರಿ ಒಳ್ಳ ಮುಖ ಮಾತಾ ಮಾತನಾಡತ